ನಮಸ್ತೆ.
ನಮಸ್ಕಾರಕಾರ
ಏನ್ ಮಾಡ್ತಿದ್ದೀರಾ
ನಾನು ಊಟಕ್ಕೆ ಹೋಗೋಣ ಎಂದು ಅಂದುಕೊಂಡಿದ್ದೆ ಅಷ್ಟರಲ್ಲಿ ನೀವು ಕರೆಯನ್ನು ಮಾಡಿದ್ದೀರಾ
ಹಂತ ಹೊಟ್ಟೆ ಎಷ್ಟತಿತ್ತ
ಹಂಗೇನಿಲ್ಲ ಊಟದ ಸಮಯ ಅಲ್ಲವೇ
ಹೌದು ಹ ಏನ್ ಊಟ ಕೊಡ್ತಾರೆ ಇವತ್ತು
ಇವತ್ತು ಗೊತ್ತಿಲ್ಲ ಹೋಗಿ ನೋಡಬೇಕು ಏನು ಕೊಟ್ಟಿದ್ದಾರೆ ಎಂದು ನೀವು ಏನು ಊಟ ಮಾಡಿದ್ದೀರಾ
ಮಧ್ಯಾಹ್ನ ಪಲಾವ್ ಮಾಡಿದ್ರು ಪಲಾವ್ ತಿಂದೆ ಇವಾಗ ಹೋಗ್ಬೇಕು ನ ನಾನು ಇನ್ನ ಊಟ ಮಾಡಿಲ್ಲ ಚೆನ್ನಾಗಿರುತ್ತಾ ಊಟ ಎಲ್ಲಾ ನಿಮ್ದು
ಊಟ ಚೆನ್ನಾಗಿ ಇರುತ್ತದೆ ನಿಮ್ದು
ನಮ್ದು ಪರವಾಗಿಲ್ಲ ಚೆನ್ನಾಗಿರುದು ತಿನ್ಬಹದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿರಲ್ಲ
ಹೌದು ಹೌದು ನಮ್ಮದು ಅದೇ ಸಮಸ್ಯೆ ಏನು ಮಾಡುವುದು ತಿನ್ನಲೇಬೇಕೇಕಲ್ಲವೇ
ಹೌದೌದು ನಾವೇ ಅಡ್ಜಸ್ಟ್ ಆಗ್ಬೇಕಲ್ಲ
ಹೌದು ಹೌದು
ನಿಮಗೆ ಎಲ್ಲಾ ಅಡ್ಜಸ್ಟ್ ಆಗಿದೆ ಊಟ ತಿಂಡಿ ಎಲ್ಲಾ
ಹೌದು ಅಡ್ಜಸ್ಟ್ ಮಾಡು ಕಳ್ಳಲೇ ಬೇಕಲ್ಲವೇ
ಮತ್ತೆ ನಾವಿವತ್ತು ಶಿಕ್ಷಣ ಮತ್ತು ಜೀವನದಲ್ಲಿ ಕೌಶಲ್ಯಗಳನ್ನು ಮಹತ್ವ ಏನು ಅಂತ ಚರ್ಚೆ ಮಾಡೋಣ ಮಾತಾಡೋಣ
ಹೌದು ಹೌದು ನಿಜ ಇೇಳ್ಬೇಕಂದ್ರೆ ಆ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ ಈಗ ಓದ್ ಇದಗಿಂತ ಕೌಶಲ್ಯಕ್ಕೂ ಅಷ್ಟೇ ಮಹತ್ವ ಇದೆ ನಮಗೆ ಕೌಶಲ್ಯವಿದ್ದರೆ ನಮಗೆ ಕೆಲಸ ಸಿಗುತ್ತದೆ
ಹ ಹೌದ ಹೌದು ಹೌದೌದು ಆದರೆ ಹಲವಾರು ಇನ್ನು ಮಾರ್ಕ್ ಸರೆ ಸಾಕು ಅಂತ ಅನಿಸುತ್ತ ಹಲವರಿಗೆ ಆ ಇನ್ನುೂ ಮಾರ್ಕ್ಸ್ ಇದ್ದರೆ ಸಾಕು ಅಂತ ಅನಿಸುತ್ತೆ
ಹ ಹೌದು ಮಾರ್ಕ್ಸ್ ಮುಖ್ಯ ಆದರೆ ಮಾರ್ಕ್ಸ್ ಮಾತ್ರ ಇದ್ದರೆ ಸಾಲಲ್ಲ ಕೆಲಸ ಮಾಡೋ ಸಾಮರ್ಥ್ಯ ಇರಬೇಕು ಜನರ ಜೊತೆ ಮಾತಾಡೋ ರೀತಿ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಸ್ಕಿಲ್ಸ್ ಜಾಸ್ತಿ ಇರಬೇಕು ಈಗಿನ ಕಾಲದಲ್ಲಿ ಬರೀ ಮಾರ್ಕ್ಸ್ ಅನ್ನು ಇಡ್ಕೊಂಡು ಏನು ಮಾಡಲು ಆಗುವುದಿಲ್ಲ ಕೆಲಸ ಸಿಗುವುದಿಲ್ಲ
ಹದೌದು ಮಾತಾಡದು ಬೇಗ ಮಾತಾಡ್ಬೇಕು
ಹೌದು ಇಂಗ್ಲಿಷ್ ಚೆನ್ನಾಗಿ ಮಾತಾಡಬೇಕು
ಹೌದೌದು ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ನೋಡ್ತಾರೆ ಅಂದ್ರೆ ಆ ಒಂದ ತಕ್ಕ ಮಟ್ಟಿಿಗೆ ತಗ್ ಇದ ಎಲ್ಲಾ ಪಾಸ್ ಮಾಡ್ಕೊಂಡ್ ಹೋಗಿದ್ರೆ ಸಾಕು ಅವರಿಗೆ ನೀನು ಇಷ್ಟ ತಗಿಬೇಕಿತ್ತು ಇಷ್ಟು ತಗಿಬೇಕಿತ್ತು ಏನನು ನೋಡ ಹೌದು ಮತ್ತೆ ಇಂಟರ್ವ್ಯೂ ಇಂಟರ್ವ್ಯೂ ಕೂಡ ಅದನ್ನೇ ನೋಡ್ತಾರೆ ಅಲ್ವಾ ಇಂಟರ್ವ್ಯೂ ನಲ್ಲೂ ಹ
ಖಂಡಿತವಾಗಿ ಕೆಲವರಿಗೆ ಒಳ್ಳೆ ಮಾರ್ಕ್ಸ್ ಇರುತ್ತೆ ಆದ ಆದ್ರೆ ಕೆಲವರಿಗೆ ಅದು ಆತ್ಮವಿಶ್ವಾಸ ಇರಲ್ಲ ಕೆಲವರಿಗೆ ಮಾರ್ಸ್ ಕಡಿಮೆ ಇದ್ದರೂ ಕಮ್ಯುನಿಕೇಶನ್ ಇರುತ್ತದೆ ಅಂತವರಿಗೆ ಒಳ್ಳೆ ಅವಕಾಶ ಸಿಗುತ್ತದೆ ತ್ತದೆ ಕೆಲವರಿಗೆ ಮಾರ್ಸ್ ಅತಿ ಹೆಚ್ಚು ಇದ್ದರೂ ಕೌಶಲ್ಯ ಇರುವುದಿಲ್ಲ ಕೆಲವರಿಗೆ ಮಾರ್ಕ್ಸ್ ಇರುವುದಿಲ್ಲ ಏನು ಅವರಿಗೆ ತುಂಬಾ ಕಮ್ಯುನಿಕೇಶನ್ ಚೆನ್ನಾಗಿ ಇರುತ್ತದೆ
ಹೌದೌದು ಅದಕ್ಕೆ ಅದಕ್ಕೆ ನೀವು ಸ್ವಲ್ಪ ಚಿಕ್ಕ ಮ ಚಿಕ್ಕ ಮಕ್ಕಳು ಇಂದಾನೆ ಸ್ವಲ್ಪ ನಾವು ಸನ್ ರೆಡ್ಡಿ ದಕ್ಕಾಕ್ಬೇಕು ದುಡ್ ನೋಡ್ಕೊಂಡ್ ಮಾನ್ ಬಾ ಅನ್ಸುತ್ತೆ ನಮಗ್ ಅವಾಗ ಅವಾಗ ಹಿಂಗ್ ಓದ್ಬೇಕಿತ್ತು
ಖಂಡಿತವಾಗಿ ನಾವು
ಹಾಗಗಿದ್ರೆ ಹಾಗಿದ್ರೆ ಕಾಲೇಜಿನಲ್ಲಿ ಓದುವಾಗ ಏನು ಕಲಿಬೇಕು
ಓದಿನ ಜೊತೆಗೆ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯಲೇಬೇಕು ಇಲ್ಲ ಅಂದರೆ ನನ್ನ ತರ ತುಂಬಾ ಕಷ್ಟ ಕಷ್ಟವಾಗುತ್ತದೆ ಬೇರೆಯವರ ಜೊತೆ ಮಾತನಾಡಲು ಕಷ್ಟವಾಗುತ್ತದೆ ಕಂಪ್ಯೂಟರ್ ಅನ್ನು ಕಲಿಯಬೇಕು ಪ್ರೋಗ್ರಾಮ್ ಗ್ರಾಮೀಣ ಕಲಿಯಬೇಕು ಟೀಮ್ ಜೊತೆ ಕೆಲಸವನ್ನು ಮಾಡಬೇಕು ಪ್ರೆಸೆಂಟೇಶನ್ ಮಾಡೋದು ಇವೆಲ್ಲಾ ಕಲಿಯಬೇಕು ನಾವು ನಮ್ಮ ಕಾಲೇಜಿನಲ್ಲಿ ಪ್ರೆಸೆಂಟಷನ್ ಮಾಡಿ ಎಂದು ಬಿಟ್ಟರೆ ನಾವು ಎಲ್ಲಾರು ಎಲ್ಲರೂ ನಗುತ್ತೇವೆ ನಿಮ ನೀವು ಏನು ಮಾಡುತ್ತೀರ
ನಾವು ಅದನ್ನೇ ಅವ್ರ ಅವ್ರರು ಮುಂದೆ ಮಾಡ್ಬೇಕಂದ್ರೆನೆ ನಾವು ಭಯ ಭಯ ಪಟ್ಟ ಕೊಡ್ತೀವಿ ಇ ನ ಹೋಗೇ ಇರೋಲ್ಲ ಭಯ ಸೆಟ್ ಆಗರುತ್ತೆ ಅಯ್ಯೋ ನನಗೆ ಭಯ ಆಗ್ತಾ ಇದೆ ನಾ ಓದಿರದೆ ಸಾಕು ಮರ್ತ ಹೋಗುತ್ತೆ ಆ ಬಯಕೆ ನಮ್ ಕಾಲೇಜ್ ಅಲ್ಲಿ ಎಂತ ಶಿಕ್ಷಕರ ಇದಾರೆ ಅಂತ ನಮಗ್ ಗೊತ್ತು ಅವರು ಹೆಂಗ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತು ಅದಕ್ಕೆ ನಾವು ಅ ಅಂದ್ರೆ ಭಯ ಇಷ್ಟಪಡಲ್ಲ ಅಂದ್ರೆ ತುಂಬಾ ಪ್ರಶ್ನೆ ಕೇಳೋರು ಜೊತೆ ಸಿಕ್ಕುದ್ರೆ ತುಂಬಾ ಭಯ ಪಡ್ತೀವಿ ಅವರಿಗೆ ಏನು ಗೊತ್ತಿರಲ್ಲ ಅಂತ ನರ ಸಿಕ್ಕಿದ್ರೆ ಭಯ ಅಷ್ಟೇ ಇಷ್ಟ ಪಡಲ್ಲ ಏನ್ ಇರುತ್ತೆ ಅದನ್ನ ಹೇಳ್ ಬರೋದು
ನಿಮ್ಮ ಕಾಲೇಜಿನಲ್ಲಿ ಯಾವ ಶಿಕ್ಷಕರು ಶಿಕ್ಷಕರ ಆತರ ಇದ್ದಾರೆ ಒಬ್ಬ ಹೆಸರು ಇರಬಹುದಾ ಮೆಸೇನ್ ಜಾಸ್ತಿ ಕೇಳುವ ಅಂತಹ ಹೇಳಿ
ಹಾ ಅಂದ್ರೆ ಇದ್ದಾರೆ ಒಬ್ರು ರಶ್ಮಿಅಂತ ಇನ್ನೊಬ್ಬರು ದಿವ್ಯ ಏನು ಇಲ್ದೇ ಇದ್ದರೆ ಅವರಂತೂ ತುಂಬಾ ಏನೇನೋ ಅವರಪ್ಪ ಅಂದ್ರೆ ಅವರಪ್ಪ ಒಳಗೆ ಹೋಗುತ್ತಾರೆ ಅಂದ್ರೆ
ಹೌದು ದೇವಿ ಹೌದು ದೇವಿ ಅಂತ ಹೆಸರು ಕೇಳಿ ದ್ದರೆ ನುಡುಕ ಉಂಟಾಗುತ್ತದೆ
ಹೌದೌದು ಹಾಯ್ ಅಮ್ಮು ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಬರುತ್ತೆ ಏನೇನೋ ಕೋಶನ್ ಕೇಳ್ತಾಳೆ ಆಯಮ್ಮ ಮಾತಾಡದೆ ಅರ್ಥ ಆಗಲ್ಲ ಆಮೇಲೆ ಇನ್ನು ಸ್ವಲ್ಪ ಜನ ಇದ್ದಾರೆ ಅವರಿಗೆ ಹ ಪರವಾಗಿವಾಗಿಲ್ಲ ಅ ಹಂಗಂದ್ರೆ ತಕ್ಕ ಮಟ್ಟಿಗೆ ಕೊಡುತ್ತಾರೆ ಆ ಅಷ್ಟೇ ಕಣ್ಣಿನ ಲಾಸ್ಟ್ ಜಾಸ್ತಿನು ಅಲ್ಲ ಕೊಡ್ತಾರೆ ಮತ್ತೆ ಮಕ ನೋಡಿ ಜಾಸ್ತಿ ಮಾಡಿಸಿಕೊಡೋದು ಅವರು ಏನಾದ್ರೂ ಹ ಹಾಯ್ ಮುಂಡೆತ್ತಿರಿ ಮಾತಾಡಾದ್ರು ತವಾ ಏನಾದ್ರೂ ಹಾ ಆ ತರ ಇ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ ಹ ಮತ್ತೆ ಇನ್ನು ಕೆಲವೊ ಕೆಲವೊಬ್ಬರು ಇದ್ದಾರೆ ಏನಂತಾನೆ ಗೊತ್ತಿರಲ್ಲ ಅವರನ್ನು ತಂದು ಶಿಕ್ಷಕರು ಮಾಡಿದ್ದಾರೆ ಅವರಿಗೆ ನಾವೇ ಹೇಳಿ ಕೊಡಬೇಕಾಗುತ್ತೆ ಸ್ವಲ್ಪ ಅ್ ನಾವ ಹೋಗಿ ತೋರ್ಸುದ್ರೆ ಇ್ ಸರಿನಾ ಅಂದ್ರ ನಾವೇನ್ ಹೇಳ್ಕೊಡಲ್ಲ ನಾ ನಾವೇನ್ ಹೇಳ್ಕೊಡಲ್ಲ ಅಂದ್ರೆ ಬೇರೆಯವ್ರು ಮಾಡಿರ್ತಾರಲ್ಲ ಅದನ್ನ ತಗೊಂಡ ಹೋಗಿ ಈ ತರ ಹಿಂಗ್ ಮಾಡ್ಬೇಕ ಂತ ಹೇಳಿದ್ರೆ ಅವ್ರು ಹಊ ಹಂಗೆ ಮಾಡಿ ಅಂತ ಹ ಹಂಗೆ ಮಾಡಿ ಅಂತ ಅವ್ರು ಹೇಳ್ತಾರೆ ಅಯೋ ಅವರು ನೋಡ್ ಮಾಡಿ ಇಂತಾರೆ ಆ ನೀನು ಹೇಗೆ ಅಭ್ಯಾಸ ಮಾಡ್ತಯ
ನಾನು ಕನ್ನಡದಲ್ಲಾದರೂ ಅಥವಾ ಇಂಗ್ಲಿಷಿನಲ್ಲಾದರೂ ಕನ್ನಡಿ ಮುಂದೆ ನಿಂತ ಮಾತಾಡ್ತೀನಿ ಕೆಲವೊಮ್ಮೆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಕೇಳ್ತೀನಿ ಆಗ ತಪ್ಪುಗಳು ಗೊತ್ತಾಗುತ್ತೆ ಇಲ್ಲ ಅಂತ ಅಂದರೆ ಚಾಜೆ ಪಿಟ್ಟ ಯೂಸ್ ಮಾಡಿ ನಾನು ಏನು ತಪ್ಪು ಅಂದುಕೊಂಡಿದ್ದೇನೆ ಎಲ್ಲವವನ್ನು ಸರಿಪಡಿಸಿಕೊಳ್ಳುತ್ತೇನೆ ಹ
ಹಾ ಅದು ಒಳ್ಳೆ ಐಡಿಯಾ ಹಾ ಹಾ ಮತ್ತೆ ಖಂಡಿತಾ ಮಾತಾಡುುವ ಹಂಗೆ ಅಂದ್ರೆ ನಿನ್ಗೂ ಸ್ವಲ್ಪ ಮಾತಾಡ್ದಂಗ ಆಗುತ್ತೆ ನೀನು ಕ ತಂಗ ಆಗುತ್ತೆ ಮೊದಲಿಗೆ ಸ್ವಲ್ಪ ವಿಚಿತ್ರ ಅನ್ನ ಅ ಅನ್ನಸಿದ್ರು ನಂತರ ಅಭ್ಯಾಸ ಆಗುತ್ತೆ ಅದು ಹಂಗೆ ಮಾಡ ಹತ ಹೋಗ್ತಿರೋ ಬಿಟ್ಬೇಡ ಅಂತ
ಖಂಡಿತವಾಗಿ
ಈಗ ಎಲ್ಲರೂ ಎ ಐ ಕೋಡಿಂಗ್ ಅಂತ ಹೇಳ್ತಾರೆ ಅವನೆಲ್ಲಾ ಕಲಿಯಬೇಕಾ
ಎಲ್ಲರೂ ಒಮ್ಮೆಲೆ ಕಲಿಯಬೇಕು ಅಂತಿಲ್ಲ ಆದರೆ ನಮ್ಮ ಕ್ಷೇತ್ರಕ್ಕೆ ಬ ಬೇಕಾದ ಕೌಶಲ್ಯಗಳನ್ನು ಕಲಿಯಬೇಕು ಹೊಸ ತಂತ್ರಜ್ಞಾನಗಳ ಬಗ್ಗೆ ಸ್ವಲ್ಪ ಮಾಹಿ ತಿ ಇದ್ದರೆ ಸಾಕಷ್ಟು ಉಪಯೋಗವಾಗುತ್ತದೆ ನಾವು ತಗೊಂಡಿರುವು ಇದು ಇಂಜಿನಿಯರ್ ಆಗಿರೋದ್ರಿಂದ ನಾವು ಎ ಐ ಮತ್ತೆ ಕೋಡಿಂಗ್ ಕಂಪಲ್ಸರಿ ಕಲಿಯಲೇ ಬೇಕು ಏನು ಮಾಡಲು ವಿಧಿ ಇಲ್ಲ
ಹಾ ಮತ್ತೆ ಒಂದೊಂದ್ಸಲ ಸಮಯ ಸಾಕಾಗಲ್ಲ ಅನ್ನೋ ಫೀಲಿಂಗ್ ಬರುತ್ತೆ
ಖಂಡಿತವಾಗಿ ಸಮಯ ಎಲ್ಲರಿಗೂ ಒಂದೇ
ಹ ಮೊದಲನೇ ವರ್ಷ ಎರಡನೇ ವರ್ಷದಲ್ಲೂ ಸ್ವಲ್ಪ ಏನೋ ಕಳೆದ್ ಬಿಟ್ಟಿದ್ದೀವಿ ಗೊತ್ತ ಮತ್ತೆ ಆಗ್ಲಿಲ್ಲ ಅದು ಹೋಗಿದ್ದಿದ್ದು ಇವಾಗಲ್ಲ ಏನೋ್ ಮಾಡ್ಬೇಕಿತ್ತು ಅನ್ಸುತ್ತೆ
ಹೌದು ಹೌದು ನಿಜ ನಿಜ ನಾವು ಕೆಲವೊಮ್ಮೆ ಮೊಬೈಲ್ ನೋಡ್ತೀವಿ ತ್ತ ನೊಟ್ಟು ತುಂಬಾ ಸಮಯ ಕಳೆಯುತ್ತೇವೆ
ಅದೇ ದೊಡ್ಡ ಹೌದು ಹೌದೌದು ಓದುವಾಗ ಆಹ ನೋಟಿಫಿಕೇಶನ್ ಆಫ್ ಮಾಡಿದ್ರೆ ಸಾಕಷ್ಟು ಸಮಯ ಉಳಿಯುತ್ತೆ ಅಲ್ವಾ ಹಾ
ಹೌದು ಖಂಡಿತವಾಗಿ ನೋಟಿಫಿಕೇಶನ್ಂದರೆ ನಮ್ಮ ಅರ್ಧ ಜೀವನ ಹಾಳಾಗಿ ಹೋಗಿದೆ ಹ
ಹ ಹೌದೌದು ಏನಾದ್ೂ ಒಂದ್ ನೋಟಿಫಿಕೇಶನ್ ಬಂತಂದ್ರೆ ಏನ್ ಹಾಕೋರೋ ಏನು ಅಂತಾನೆ ಮೊಬೈಲ್ ತಕ್ಕ
ಹೌದು ಹೌದು ಖಂಡಿತವಾಗಿ
ಮತ್ತೆ ನಿಮ್ಮ ದಿನಚರಿ ಹೇಗಿರುತ್ತದೆ
ಬೆಳಗ್ಗೆ ಬೇಗ ಇದ್ದ ಇದ್ದುಕೊಂಡಲು ಪ್ರಯತ್ನ ಮಾಡ್ತೀನಿ ಸ್ವಲ್ಪ ವ್ಯಾಯಾಮ ಮಾಡ್ತೀನಿ ನ ನಂತರ ಓದ್ಕೊತೀನಿ ಸಂಜೆ ಒಂದು ಗಂಟೆ ಹೊಸದನ್ನು ಕಲಿಯೋಕೆ ಮೀಸಲು ಇಡ್ತೀನಿ ಹ
ಪ್ರ ಪ್ರತಿದಿನ ಹೊಸದನ್ನು ಕಲಿಯೋದು ಕಷ್ಟ ಅಲ್ವಾ.
ದೊಡ್ಡ ವಿಷಯ ಕಲಿಯಬೇಕು ಕಂತಲ್ಲ ಒಂದೊಂದು ಹೊಸ ಪದಗಳು, ಒಂದು ಹೊಸ ಪ್ರೋಗ್ರಂ, ಒಂದು ಹೊಸ ಐಡಿಯಾ, ಇಷ್ಟೇ ಸಾಕು
ಹ್ಮ್ ಹ್ಮ್ ಹ್ಮ್ ಮತ್ತೆ ನಿಮ್ಮ ಅಭಿಪ್ರಾಯ ಏನೋ ಕೊನೆಯದಾಗಿ.
ಕೊನೆಯದಾಗಿ ನನ್ನ ಅಭಿಪ್ರಾಯ ಹ್ಮ್ ತುಂಬಾ ಇಂಗ್ಲಿಷ್ ಮಾತನಾಡಲು ಕಲಿಯಬೇಕು ಸ್ಕಿಲ್ಸ್ ಅನ್ನು ಕಲಿಯಬೇಕು ನಂತರನೇ ನಮಗೆ ಒಳ್ಳೆಯ ಕೆಲಸ ಸಿಗುತ್ತದೆ ಎನ್ನುವುದೇ ನನ್ನ ಅಭಿಪ್ರಾಯ. ಹ ಹ ಹ
ಚೆನ್ನಾಗಿ ಕಲಿಯರಿ ಚೆನ್ನಾಗಿ ಓದಿ
ಖಂಡಿತವಾಗಿ ನೀವು ಕೂಡ
ಹ್ಮ್ ಸರಿ ಧನ್ಯವಾದಗಳು
ಧನ್ಯವಾದಗಳು